ಹಲೋ ಹಾ ಹಾ ದಸ್. ಸ ಹೇಗಿದೆಯಾ.
ಹಾ ಆರಾಮ ಇದಿದ್ದೇನ ನೋಡು ನೀನು.
ಹಾ ಅ ಹೊಸ್ತ ನಾನ್ ಆರಾಮಿದೀನಿ ಬೈ ಎಲ್ಲ ಬೈ ಏನು ಏನ್ ಪ್ರಿಪೇರ್ ಆಗ್ತಿದ್ರಾ ಇಲ್ಲ ಅಂದ್ರೆ ಏನಾದ್ರು ಪ್ರಾರಂಭಿಸಿದ್ರಾ ಇಲ್ಲ ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ.
ಇನ್ನು ಆಗದ ನಮಗೆ ಈ ಪ್ರಥಮ ಇದದು ಪ್ರಥಮ ವರ್ಷ ತಾನೇ ನಾವು.
ಹಾ ಹಾ ಹಾ.
ನಡದೆ ಒಂದ ವರ್ಷ ಹಂಗ ಟೈಮ್ ಇಡಿ ಇನ್ ಆರ ತಿಂಗ್ ಐ ದಿನ ಇನ್ನ ಅಡ್ಜಸ್ಟ್ ಅನ್ನೋದ್ ಆಗ ಈ ಹೊಸ ಜಾಗ ತಾನೇ ನಾವು ಬಂದಿದ್ದವು. ಏನು ಅಡ್ಜಸ್ಟ್ನ ಆಗ್ಬೇಕು. ಅದೇ ಸ್ವ ದಿನ ಆಗಣ ಟ್ರೈ ಮಾಡ್ಬೇಕು ಸ್ಟಾರ್ಟ್. ನಡದು.
ಹೌದಾ ಎಲ್ಲ ವಯಸ ಸ್ವಲ್ಪ ಇದಾಗಕತದೆ ಕುೂತ್ಕೋ ಎಲ್ಲಾದ್ರರು ಒಂದ್ತ್ರ ಹಾ.
ಈಗ ಹೆಂಗೈತಿ.
ಹಾ ಕೇಳ್ಸತ್ತ ಹೇಳ ಅಲ್ಲಾ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಒಳ್ಳೆ ನಿಟ್ಟಿನಲ್ಲಿ ನೀನು ಚೆನ್ನಾಗಿ ಅವನ ಅನುಸರಿಸಕೊಂಡು ಪ್ರತಿದಿನ ಅವುಗಳನ್ನು ತಯಾರಾಗುವಕ್ಕೆ
ಈಗ ನಾ ನ ಬಕ್ಷದ ಕ ಆ ನಮಗ ನೋಡಪ್ಪ. ನೀನು ಫಸ್ಟ್ಈ ಪ್ರಥಮ ವರ್ಷದ ಆಗಿದ ಅಂದ್ರ ದ್ವಿತೀಯ ವರ್ಷ ಬಂದ ಮಾಡಬೇಕು ಹಂಗಿದ ಹಂಗ ಸಂದೇದಾಗ
ಹ್ಮ್ ಹ್ಮ್ ಹ್ಮ್.
ಬೇಕು ಮಾಡ್ಬೇಕಂತ ವಿಚಾರ ಐತಿ.
ತುಂಬಾ ಚೆನ್ನಾಗಿದ್ದಾರೆ ಒಳ್ಳೆ ಗುರುಗಳು ಇದ್ದಂಗ ಇದ್ದಾರೆ ನಿಮ್ ಪ್ರತಿವರ್ಷದ ಸಹೋದರರು ಹ್ಮ. ಹ್ಮ್ ಹ್ಮ್ ಹ್ಮ್ ಹ್ಮ್.
ಅದೇ ಮಾಡ್ಬೇಕು ಏನು ಹಪ್ಪ ದಿನಬಟ್ಟ ಈಗ ಏನ್ ನೋಡದ ಇಪ್ಪ ಶಕ್ಷ ಫಸ್ಟ್ ಫಸ್ಟ್ ಇ ಶಿಕ್ಷ ಅನ್ನುದ ಸ್ಟಾರ್ಟ್ ಆಗ ಈಕೆ ಅದೇ ಏನ್ ಮಾಡ್ಬೇಕ ಗತ್ತ ಆದಾಗ ಸಪ್ಪ್ ಅಡ್ಜಸ್ಟ್ ಆಗಾಗ ಫಸ್ಟ್ ಅಡ್ಜಸ್ಟ್ ಮಾಡ್ಕೊಂಡಿ ದಿನದ ನಂತರ. ತಕ. ಶುಕ ಮಾಡ್ಬೇಕು ಹ್ಮ. ಏನು ಕಾಗ್ ಅನ್ನೋದ ಇಲ್ಲಾ ಏನು ಮಾಡೋದ ಇಲ್ಲಾ ನಮ್ಗ್ ಮಾರ್ತ ಬಿಟ್ಟಿದೀರಾ ನೀವು
ಹ್ಮ್ ಹ್ಮ್ ಹ್ಮ್ ಇಲ್ಲ ರೀ ಅದ ಹೆಂಗ್ ಮರಯಕ್ ಆಗತ್ರಿ ನೀವು ನಮ್ಮ ಹೃದಯದಲ್ಲಿ ಸಿಮಂತಿಕ ಜಾಗವನ್ನು ಅವಲಂಬಿಸಿ.
ಹ್ಮ್ ಅಬ್ಬಬಬ್ಬಾ ಹಂಗೆ ಅಂತ ಕ ಮತ್ತತ ಕಾಲ್ನದು ಮಾಡೋದು.
ಇಲ್ಲ ರೀ ನಮ್ಮೋ ರುದಾಯದಲ್ಲಿ ನಿಮ್ಗಾಗಿ ಜಾಗ ಯಾವಾಗ್ಲೂ ಇರುತ್ತರಿ ನಾಲ್ಕು ಕೋಣೆಗಳಲ್ಲಿಲ್ಲ ಇದ್ರೆ ಆ ಒಂದು ಕೋಣೆಯಲ್ಲಿ ನೀವು ಇ್ದೇ ಇರ್ತೀರಿ.
ಹಬ್ಬಾ ಹಬ್ಬ ಹಬ್ಬ ಮ ನ ನಮ್ಮ ನೆನೆಸ್ರಿ ಅವಾಗವಾಗ.
ಸರಿ ಅಂದಿಮರಿಯಲ್ಲ ಅಲ್ಲೀ ಇವಾಗ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಇದಾವಲ್ಲ ಅದರಲ್ಲಿ. ಯಾವದಕ್ಕಂತ ನಾನು ಓದ್ಬೇಕು ಅಂತ ಗೊತ್ತಾಗ್ತಿಲ್ಲರೀ ಯಾವ್ದ ಓದ್ಲಿ ಏನ್ ಮಾಡ್ಲಿ.
ನೋಡ್ರಿ ಯು ಪಿ ಎಸ್ ಸಿ ಅನ್ನೋ್ ಮಾಡ್ರಿ ಈಗ ನೋಡ್ರಿ ಈಗ ಫಸ್ಟ್ ಫಸ್ಟ್ ಈಗ ಮೊನ್ನೆ ರೀಸೆಂಟ್ ಆಗ ಪ ಸಿ ಅನ್ನೋದ್ ಬಿಟ್ಟಿ. ಕಟ್ಟದ. ಹ ಹ ಅಂತದೆೇ ಫಸ್ಟ್ ಅಂತದೆೇ. ಟ್ರೈ ಮಾಡ್ಬೇಕು ಈಗ ನಾವವು ಬಂದಗಂತ ಅಂದಾಗನು ಪ್ರಪಿಯಕ್ ಆಗಿದಾಗ ಅಂದಾಗ ನವು.
ಹ್ಮ್.
ಬಸ್ಟ್ ಅಂಂತದ್ ಮಾಡ್ದ ನಮ್ಗ್ ದಯಾ ಅನ್ನೋದ್ ಬೋಗುತ್ತ ಕಸಂ ಪಪಕ್ ಹೆಂಗಗೆ ಹೋಗುತ್ತಾ. ನಮ್ ಕಾಫಿಡೆನ್ಸ್ನಾಗ ಹೆಚ್ಚಾಗುತ್ತ ಅಂತ. ಅಷ್ಟಪಷ್ಟ. ಮಾಡ್ಕೋ ಅ.
ಹಾ ಹೌದೌದೌದು ಸತ್ಯವಾದ ಮಾತು ಸತ್ಯವಾದ ಮಾತು.
ವ ನಾಕಕ್ ವರ್ಷ ಆದ್ ನಂತಕ ನಾವು ಏನ್ ಮೇನ್ ಗೋ್ ಅನ್ನೋದ ಆಯ್ತದ ಆ ಪಕ್ಷಿನ್ನು ಕೊಡ್ಬೇಕೇಕ್ ನೋಡ ಯು ಪಿ ಎಸ್ ಸಿ ಅಂತೂ ಕೆ ಪಿ ಎಸ್ ಸಿ ಅಂತ ಕೊಡ್ಬೇಕ್ರ
ಹಾ ರೀ ಅದು ಸತ್ಯವಾದ ಮಾತ್ರಿ.
ಹ್ಮ್ ಅಗ್್ವಿ ಕಕ್ಷ ಮಾಡಬೇಕಂದ್ರೆ ಯು ಪಿ ಎಸ್ ಎ ಒಂದ ಫಸ್ಟ್ ಟೈ್ತಕ ಮ್ಯಕ್ಸಮ್ ಯಾಕರು ಹಂಗ ಕೇ. ಪಿ ಎಸ್ ಸಿ ಒ ಟ್ರೈ ಮಾಡ ಬ್ಯಾಕಿಂಗ್ ಜಾಬ್ ಸಿಗುತ್ತತ್ತೆ ಬ್ಯಾಕಿಂಗ್ ಎಕ್ಸಾಮ್ಸ್
ಹಾ ರೀ ಹೌದ್ರಿ ಬ್ಯಾಂಕಿಂಗ್ ಒಳಗೆ ಟ್ರೈ ಮಾಡ್ಬೇಕ. ರೀ ಅದನ್ನು ಮಾಡ್ರ.
ದೊಡ್ಡ ದೊಡ್ಡ ಬ್ಯಾಕ್ ದಾಗ ಇದು ಹಾಗ ದೊಡ್ಡ ದೊಡ್ ಬ್ಯಾಂಕ್ ದಾಗ ಏನು ನಮಗ ಚಂದ ಇದು ಬಂತಂದ. ಜೋಬ್ ಸ. ಡೇಟರ್ ಆಗ್ಬೀಡಬೇಕ್ ಅಷ್ಟೇ. ಹ್ಮ್
ಪ್ರಯತ್ನ ಮಾಡ್ತಿದೇನ್ರಿ ನಾನು ಪ್ರತಿಯೊಂದಕ್ಕುನು
ಹೌದಾ
ಆ ರೀ ಪ್ರತಿಯೊಂದು. ಪರೀಕ್ಷೆನು ಯಾವ್ ತರ ಅವುಗಳನ್ನು ನಾನು ತಯಾರಾಗಬೇಕು. ೂ ಹೆಂಗ್ತಾ ಇರದ್ರೆ ಅವುಗಳಿಗೆ ಯಾವ ರೀತಿ ನಾನು. ಮುಂದೆ ಜೀವನವನ್ನು ರೂಪಿಸಿಕೊಳ್ಳಬಹುದು. ಒ ತುಂಬಾ ನಿಟ್ಟಿನಲ್ಲಿ ಅರ್ಥೈಸ್ಕೊಂಡು ಅದಕ್ಕೆ ಪ್ರಿಪೇರ್ ಆಗ್ತಿದೇನ್ೀ.
ಚ್ಚಕ್ಸಣ ಕೇಳ್ಬೇಕು ಮತ್ತೆ ಸೀನ್ಿಯಾಗ ಸಿಗುತ್ತದ.
ಯಾ ಇಲ್ಲರೀ ನಮ್ಮ್ ಅವ್ರು ಯಾಗ್ತಾರ ಅಂದ್ರೆ ನಮ್ಮ ಅವರು ಇಲ್ಲರಿೀ ಅದೇ ಅವ್ರ ಏನು ಮಾಡಲ್ಲ ಬ ರೀ. ಾ ನಮಗೆ ನಿಮ್ದ. ತರ ಗುರುಗಳ ಎಲ್ಲಾರೀ ಇಲ್ಲಿ.
ಹ್ಮ್ ಸೀನಿಯರ್ಸ್ ಇದಾಗ ಸರಿ ಆಗುತ್ತಾ ಸೀನಿಯರ್ಸ್ ಅ. ಕಬೇಕು ಅವಾಗ. ಮಾತನ ಆಡ್ಸ್ಕೊಬೇಕು.
ಹಾ ಮಾತಾಡ. ತಿವ್ ರಿ ನಾವು.
ಹ್ಮ್ ಅದೇ ಮಾತಾಡ್ದೆ ನಮಗೆ ಏನ್ ಬೇಕು ಯಾವ್ದುಕ್ ಮಾಡ್ ತ್ತದ.
ಹಾ ರೀ ನಮ್ಮದಂದ್ರೆ ಏನ್ ತೋಟಗಾರಿಕೆ ವಿಭಾಗದಲ್ಲಿ ತುಂಬಾ ನನಗೆ ಅದ್ರ ಕಡೆ ಸೆಳೆತ ತುಂಬಾ ಇದೆ ರೀ.
ಹೌದಾ ಹ್ಮ್ ಯಾಕೆ ನಿಮ್ಗೆ ಇದು ಇದು ಇದು ಯಾಕೆ ಸಿಕ್ಕಿದ ನಿಮಗ ಖುಷಿ ಅನ್ನೋದು.
ಅಂದ್ರೆ ನಮ್ ನಮ್ದು ನಮ್ಗೆ ಅಂದ್ರೆ ನಮ್ಗೆ ಆಸಕ್ತಿ ಇರುವು ಅದು ಇದೆ ರೀ.
ಹೌದಾ ಅದೇ ನೀವು ತೋಟಗಾರಿಕೆ ತಾನೇ ಮಾಡ್ ಈದೀಗ.
ಇಲ್ಲ ರೀ ತೋಟಗಾರಿಕೆ ಒಳಗೆ ಬ ಬ ಅಂದ್ರೆ. ಅಂದ್ರೆ ಕೃಷಿ ಒಳಗರೀ. ಕೃಷಿ ಅದ್ರೊಳಗೆ ತೋಟಗಾರಿಕೆ ಕೀಟನಾಶಕ ಈ ತರದ ತರಬೇತಿಗಳನ್ನು ಕೊಡ್ತಾರ ರೀ ನಮ್ಗೆ ಹಾ ರೀ.
ಮತ್ತ್ ಚೆನ್ನಾಗ್ ಓದ್ರಿ ಎಷ್ಟು ವರ್ಷ ನಾಲ್ಕು ವರ್ಷ ತಾನೇ ಇದು ಮಾಡದ್ ನವು.
ಹಾ ರೀ ನಾಲ್ಕು ವರ್ಷ ರೀ.
ಏನಾಗದಗ. ಮಾಡ್ ಮಾಡ್ ಚೆನ್ನಾಗ್ ಮಾಡು. ವಿ ಅದ.
ಮಾಡ್ಬೇಕ್ರಿ ನಾಲ್ಕ್ ವರ್ಷ ಏನಾದ್ರು ಮಾಡಿ ಸ್
ಹ್ಮ್-ಹ್ಮ್ ಶಿಕ್ಷಣ ಹಂಗೈತಿ ಶಿಕ್ಷಣ?. ಚೆನ್ನಾಗ್.
ಹ ರೀ ಶಿಕ್ಷಣ ಚೆನ್ನಾಗಿದೆ ಎಲ್ಲಾ ಗುರು ವೃಂದದವರು ಚೆನ್ನಾಗಿದ್ದಾರೆ.. ಹ್ಮ ರೀ ಏ ಪ್ರಯತ್ನ ಪಡ್ಬೇಕ್ರಿ ಏನಾದ್ರು ಪ್ರತಿನಿತ್ಯ ಪ್ರಯತ್ನ ಪಟ್ರೆ ನಾವ್ ಏನಾದ್ರು ಒಂದ್ ಮಾಡ್ ಕಂತಿಲ್ರಿ.
ಹ್ಮ್-ಹ್ಮ್ ಏನನ್ ಬಿತ್ತದೆ ಹಾಗೆ ನೀವ್ ಬಿ
ಅಂದ್ರೆ ಅದೇ ರೀ ಇವಾಗ ಮ್ಯಾನ್ ಅಂದ್ರೆ ಮಾವಿನ ಇದ್ ಸರಿ ಮಾವಿನಕಾಯಿ ಮಾವಿನ ಸಸಿಗಳನ್ನು ಬಿ ತಿದ್ದೀವಿ ತದನಂತರ ಅವ್ ಪ್ರಾಯಾಣ ಇವು ಬರ್ತಾವಲ್ಲ ರೀ ಸಸ್ಯಗಳು.
ಹಾ ಹಾ
ಟ್ದಿವಿ ಅದಮೇಲೆ ಅಲ್ಲಿ ಇದೈತೆರಿ ಅಂದ್ರೆ ಅದು ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್ ಅಂತ ಒಂದೇರೀ ಅಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಅಂತಾ ಹ ರೀ ಅವ್ರಿ ಹೌದ್ರಿ ಅರೊಳ ಗಡೆ ನಮಗೆ ಯೇಪ್ಪ. ಇದು ಮಕ್ಕೆ ಜೋಳ ಆಕ್ಸಿ. ಇಲ್ಲಾರೀ. ತದನಂತರ. ಇದು ರೀ ಕಡ್ಡ ಕಡಲೆ ಹಾಕ್ಸಿದಿದ್ದಾರೆ.
ಅಂದ್ರ ಒಂದೇ ಅ ಒಂದೇ ಹೋಗ್ದಾಗ ಇದೆಲ್ಲ ಬಿತ್ತದೇವ ವಾತಾವರಣ ಸರಿಪಡತಲ್ಲಿ.
ಹಾ ಇ ಎ. ಹಾಂ ರೀ ಇನ್ನೊ ಸರಿ ಹೇಳ್ರರಿ.
ಅಲ್ಲ ಅಂದ್ರೆ ನಾನ್ ಹೇಳುದ ಏನ ಅಂದ್ರೆ. ಈ ಒಂದೇ ಕಡಿತಾನೇವು ಬಿತ್ತು. ತದೆಲ್ಲ. ಅ ಅ ಅದ್ನೆಲ್ಲ ವಾತಾವರಣ ಸಂಪಕಿಸುತ್ತೆ. ತ್ತದುವ.
ಹ ರೀ ವ ವಾತಾವರಣ ಅಂದ್ರೆ ವಾತಾವರಣಕ್ಕೆ. ಸರಿ ದೂಗುತ್ತಿರಿ ಆ ತರದ ತಳಿಗಳನ್ನು ತಂದು ನಾವು. ಇಲ್ಲಿ ಅಳವಡಿಸಿದ್ದೇವಲ್ಲಾ.
ಹೌದಾ ಹಂಗ್ ಮಾಡಿದ್ದಾನ ಅದೇ ಒಂದೊಂದ್ ಜಾಗ. ಆಗಿ ಒಂದು ಪ್ರಮುಖ ಒಂದು ಬೀಜ ಹ್ಣು ಬಿತ್ತಬೇಕಂತ ಹಗತದ.
ಹ್ಮ್.
ನೀವು ಒಂದು ಮೂಗಣ್ಣು ಅದೇ ಒಂದೇ ಕಡೆ ಬಿತ್ತಿದ್ದಕ್ಕಂತ ಹೇಳ್ತಿದ್ರ ಅದಕ್ಕೆ ಯಾವ್ದೆ.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಹ್ಮ ಮತ್ತ್ ನಿಮ್ ಮನೇಯಲ್ಲಿ ಏನ್ ಬಿತ್ತತ್ತಾರೆ ನಿಮ್ಮ್ ಹೊಲದಲ್ಲಿ.
ನಮ್ಮ ಹೊರದಲ್ಲಿ. ರೀ ನಮ್ಮ ಹೊಲದಲ್ಲಿ ನಾವು. ನಮ್ಮ್ ಮನೇಲಿ ಅಂದ ಅಲ್ಲಿ ಎಂಟ ಆಗಿದಾರ ರೀ ಸದ್ಯಕ್ಕೆ.
ಏನಾ ಏನಾಗಿದ್ದಾರೆ ಹೌದಾ ಶೇವಂತಿಕೇನಾ ಹ್ಮ್ ಹ್ಮ ನಿಮ್ ಕಡೆ ನೇಗಿಗಳನ್ನ ಹೇಡಿತವೆ ಈ. ಈಗ ಇನ್ನು ಹಾಕದ ಅಂತೂ ನೋಡ್ದ. ಟ್ರ್ಯಾಕ್ಟರ್ ನಾವು ಯೂಸ್ ಮಾಡ್ತಿತ್ತದ.
ಟ್ರೇಸ್ ಮಾಡ್. ತಿರಿ ಇಗೆಲ್ಲ ಹ ರೀ.
ನಮ್ಮ್ ಕಡೆ ಏನ್ನು ಟ್ರ್ಯಾಕ್ಟಗಕಣ. ಯೋಗದ ಹಂಗಿಂಗ ಅಂತ ಅದಕ್ಕೆ ಇನ್ನು ಆಕ್ ಅಂತೆ ಇದು ಸಂಪರ್ಕಿಸತಿದ ನ.
ಹೌದಾ. ಹ್ಮ್ ಹ್ಮ್. ಇಲ್ಲ ರೀ ನಾವು ಟ್ರಾಕ್ಟರ್ ಯೂಸ್ ಮಾಡ್ತೀವ್ರೀ ನಾವು ನಮ್ ಸೈಡ್ ಎಲ್ಲರೂನು ಆಲ್ಮೋಸ್ಟ್ ಎಲ್ಲಾ ಮಂದ ಟ್ರಾಕ್ಟರ್ ಯೂಸ್ ಮಾಡ್ತೀರಿ. ಅಂದ್ರೆ ನಮಗೆ ಬೇಗ ಯಾವಂದ್ರೆ ನಮ. ಕೆಲಸವು ಬೇಗ ಪೂರ್ಣಗೊಳ್ಳಬೇಕು ರೀ. ಹಾ ಅದರ ಒಂದು ಗುರಿ ಇಟ್ಟುಕೊಂಡು. ಟ್ರ್ಯಾಕ್ಟರ್ ಅನ್ನು ಉಪಯೋಗಿಸ್ತಾರೆ ಕಾಲೇಜ ಅಲ್ಲಿ ನೇಗ್ಲು ಯಾರು ಓಡಸಲ್ರಿ ಅಲ್ಲ ನೋಡ. ಟ್ರ್ಯಾಕ್ಟರ್ ನೀ ಆಳವಡಿಸತಾರೀ.
ಹೌದಾ. ಈಗ ಎಲ್ಲ ಕಡೆ ಟೆಕ್ನಾಲಜಿ ಯೂಸ್
ಹೌದ್ರಿ ಎಲ್ಲಾ ಕಡೆ ಇವ ಗಾ. ಬಾಳ.
ಹೌದ್ರೀ ಏನು ಮಾಡ ಎಲ್ಲ ಕಡೇ ಎ ಐ. ತನ್ನದದು ಅದೇ ಒಂದು ಇದು ಆಗ್ಬಿಟ್ಟದು.
ಹೌದ್ರೀ ಹಾ ಏ ಐ ಬಂದು ಎಲ್ಲರ ಜೀವನವನ್ನು ಹಾಳು ಮಾಡ್ತಿದ್ದಾರೆ.
ಹ್ಮ್ ಜಗವು ಅದನ್ನು ಚೆನ್ನಾಗಿ ಉಪಯೋಗಿಸುತ್ತಿದ್ದಾರೆ ಇನ್ನೊಬ್ರು ಅದನ್ನು ಕೆಟ್ಟವಾಗಿ ಉಪಯೋಗಿಸುತ್ತದೆ
ಹಾ ರರಿ ಆ ರೀ ಅದೇ ಅದನ್ನು ಉಪಯೋಗಿಸಿಕೊಂಡ್ರೆ ಅದರ ಜೀವನ ದಲ್ಲಿ ಮುಂದೆ ಬರದ್ರ ಬಗ್ ಕಲ್ಲಿ ಆಸಕ್ತಿ ತುಂಬಾ ಇದದೆರಿ ಕಲಿ ಬಬೇಕು ಅದನ್ನ ಯಾವ ತರ ಅದ್ರಲ್ಲಿ ಟೋಲ್ಸ್ ಬರ್ತಾವ ರೀ ಯಾವೆಲ್ಲ ಕಲಿಬೇಕಂತ
ಹ್ಮ್ ಅದೇ ನಾವ್ ಅದನ್ನು ಕಲ್ತ್ ಬಿಟ್ಟು ನಮಗೆ ಚಂದ ಉಪಯೋಗ ಆಗುತ್ತವೆ ಮುಂದ ಜೀವನದ ಹ್ಮ್ ಹ್ಮ್ ಚೆನ್ನಾಗಿ ಉಪಯೋಗಿಸಕೊಂಡ ದ
ಕಸ್ಕೋಬೇಕ್ರೀ
ಹೆಂಗ ಆಯ್ತದೆ ಎಲ್ಲ ಸಪಡಸ್ಕೊಂಡಾ
ಹಾ ರೀ ಹೂ ಊಟ ರೀ ಹಂಗೇರಿ ಗೊತ್ತಲ್ರರಿ ನಿಮಗೆ ಎಲ್ಲಾ ಕಡೆನುೂ ಊಟ ಇದೇರಿ ವೀಕ್ಲಿ ಒಂದ್ಸರಿ ಅಂದ್ರೆ ಎಗ್ ರೈಸ್ ಚೆನ್ನಾಗಿರುತ್ತೆ ವೀಕ್ಲಿ ಒಂದ್ಸರಿ ಅದ್ರಲ್ಲಿ ಮತ್ತೆ ಇ ನಾನ್ ವೆಜ್ ಇಂದು ಚಿಕನ್ ಮಾಂಸ ಅದು ಚೆನ್ನಾಗಿರುತ್ತೆ ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ಸ.
ಹ್ಮ್ ಚಪಾತಿ ಅದನ್ನುನಗೆ ಕೊಡ್ತಾರ ಹೆನಗ.
ತಮಲೆ.
ಹೌದಾ. ಹ್ಮ್ ಚೆನ್ನಾಗ ಆಯ್ತವ ಯಾಗ ಮತ್ತ.
ನಂಗೆಲ್ಲಾ ಏನಿಲ್ಲ ರೀ ಸುಮ್ನೆ. ರೆಷ್ಟತ.
ಮನೆಗ್ ಹೋಗಿದ್ದಕ್ಕನಗ ನು.
ಮನಗಿರಿೀ ನಾವ್ ಹೋಗ್ಬೇಕ್ರಿ ಮನಗ್. ಹೋಗಿಲ್ಲ ನಮಗೆ ರಜೆಗಳು ರಜೆಗಳು ಸಿಕ್ಕಿಲ್ಲ ರೀ ಇಲ್ಲಿಂದ. ನಮ್ಗೆ ನಾಲ್ ನಾನನೂರು ಕಿಲೋಮೀಟರ್ ಇದ್ದಾರೆ.
ಹ ಹ್ಮ. ಎಏಸಿನಯ್ತು ಅಂದ್ರೆ ನೀವು ಹೋಗಿ.
ಇದದೆ ರೀ ಅಂದ್ರೆ ಒಂದು. ದು ತುಂಬಾ ಆಯತು. ಒಂದು. ಎರಡುೂ ಎರಡರಿಂದ ಎರಡೂವರೆ ತಿಂಗಳುಗಳಾದೂ ರೀ.
ಹೌದ ಹಾ.
ಅ ರೀ.
ನಾಾನು ಒಂದ್ ತಿಂಗ್ ಮುಂಚೆ ಗಜೆಯನ್ನು ತಗೊಂಡ್ ಹೋಗ. ಅ ಒಂದು ವಾರ. ಹ್ಮ. ನಮಗ ಒಂದ್ ಸಮ್ಮಿಗೆ ಒಂದ್ ಎರಡು. ಸತಿ ಒಂದ್ ಎಕ್ಸಾಮ್ ಮುಗಣ ಹೋಗ್ಬೇಕು. ಒಂದು್ ಭಾಗತ. ಇನ್ನೊಂದ ಏನ ಅಂದ ಅಂದ ಯಾವಾಗ ಒಂದ ಟೈಮ್. ಪಾಕ್್ಮಶನ್ ತುೊಂಡಂದಾ ಜೆ. ಕೆಓೋಗಗೆ.
ಹ್ಮ್ ಹೌದಾ ಹೌದಾ.
ಹ್ಮ ಹ್ಮ.
ಹ್ಮ್ ಹ್ಮ್ ಹ್ಮ್. ಹೌದಾ ರೀ. ಹೆಂಗೂರಿ. ಹಂಗು ಚೆನ್ನಾಗಿದೀರಲ್ಲ.
ಹಾ ರೀ ಚೆನ್ನಾಗಿದ್ದೀನಿ ಎಲ್ಲಾ.
ಹೌದ್ರಿ ನಾನು ಹೋಗ್ಬೇಕ್ರಿ ಈ ವಾರದಲ್ಲಿ ಸದ್ಯಕ್ಕೆ. ಕೇಳ್ಕೊಂಡು ಸಿಕ್ಕದ್ರ ಈಗಿನ ಅಪಾಲಜಿ ಲೆಟರ್ನ್ನು. ಹ ಶಿಕ್ಷಕರಲ್ಲಿ ಪರ್ಮಿಷನ್ ತಗದಕೊಂಡು ಹೋಗ್ತೇನ್ೀ ನ.
ಹ್ಮ್ ಹ್ಮ್ ಹೌದ ಹ.
ಸರಿ ಸುರಾಜ್ ಅವ್ರೆ ನನಗೆ ಬೇರೆ. ಕೆಲಸ ಇದೆ. ಕಾಲದೆ ಹೋಗ್ುವೋುದು. ಸರಿ ಇೇರ್ತೀನ್ರಿ.
ಆಯ್ತ ಸರ್